ಈ ಕೇಳಿ
ನೀ
ಹಲೋ ಆಂ ನಂಗೆ ನೆಟ್ವರ್ಕ್ ಇದೆ ನಿಮ್ಗಿಲ್ಲ ಅನ್ಿಸುತ್ತೆ ಮತ್ತೆ ಸ್ವಲ್ಪ ಆಚೆ ಬನ್ನಿ ಬೇರೆ ಸೈಡ್ ಹೋಗಿ
ಇಲ್ಲ ಕೇಳಿಸ್ತಾ ಇದೆ ಈಗ ಮಾತಾಡಿ ಕಿಸ್ತಾಾ
ಪರವಾಗಿಲ್ಲ ಮಾತಾಡಿ
ಹ್ಮ
ಮಧ್ಯಾಹ್ನ ಆಯಿತು ಈಗ ಕಾಫಿ ಕುಡಿಬೇಕು ಸಾರಿ ಕಾಫಿ ಎಲ್ಲ ಟೀ ಕುಡಿಬೇಕು ಹ
ಎ
ನೀವ ನಾಾನು ಮಲಕೊಂಡಿದ್ದೆ ಕಾಲೇಜಿಂದ ಈಗ ಆಲೇ ಬಂದೇ ಮಲೆ ನಿದ್ದೆ ಮಾಡ್ತಿದ್ದೆ
ಹ್ಮ್
ಕಲಜ ಗೋೋಗಿಲ್ ವಂದೆ
ಕಾಲೇಜ್ಗೆ ಹೋಗಿದ್ದೆ ಹೋಗಿ ಬಂದು ಆ ಹ ಮಲ್ಕೊಂಡಿದ್ದಿದ್ದ ್ದ
ಹೌದ
ಇಲ್ಲಿ ನಮ್ಮ ರೂಮಲ್ಲಿ ಒಂದು ಕೊಟಷನ್ ಹಾಕಿದ್ದಾರೆ
ಹಾ
ಹ ಕನ್ನಡ ಒಂಥರ ಗಾದೆನ ಅದು ಒಂಥರ ಇದು ಆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ನಿಮ್ಮನ್ನು ನೀವು ಜಯಿಸಿ ಆ ರೈಡಿ ಜಗತ್ತೇ ನಿಮ್ಮದಾಗುತ್ತದೆ ಚೆನ್ನಾಗಿದೆ ಅಲ್ವಾ
ಸಕತ್ತಂಗಾಗಿದೆ ಪರ್ಸೆಂಟ್ಜ
ಹ್ಮ್ ಹಂದ
ಸ್ವಾಮಿ ವಿವೇಕಾನಂದ ಅವರಾ
ಹಾ ಹೇಳಿ ಎದ್ದೇಳಿ ಗುರಿ ಮುಟ್ಟವ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದ ನಂ್ಗೆ ತುಂಬಾ ಇಷ್ಟ ಸ್ವಾಮಿ ವಿವೇಕಾನಂದ ಆ
ಬಗ್ಗೆ ಗೊತ್ತು ಬಟ್ ಅಷ್ಟೊಂದು ಗೊತ್ತಿಲ್ಲ ನಿಂಗ ಗೊತ್ತು ಗತ್ತಾ ಆತ್ತಿದ್ರೆ ಹೇಳೋ ತಿಳ್ಕೋತೀನಿ ಎಷ್ಟು ಅಂತಂದ್ರೆ ಅಂದ್ರೆ ಅವ್ರಿಗೆ ಮದುವೆ ಪಾಪ ಏನು ಆಗಿಲ್ಲ ಅಲ್ವಾ ಒಟ್ಟನಲ್ಲಿ ತುಂಬಾ ಹ ಇದ ಮಾ ಅಂದ್ರೆ ಯಗ ಇದ್ ಮಾಡಿದ್ದಾರೆ
ತಪಸ್
ಹ್ಮ್ ಅವ್ರಂದಾನೇ ಎಲ್ಲ ತಪಸ್ಸು ಇಲ್ಲ ಮೆಡಿಟೇಶನ್ ಎಲ್ಲ ಈ ತರ ಮಾಡ್ಬೇಕು ಅಂತೆಲ್ಲ ಕಲ್ ತ್ತರೋದು
ಹೌದು ಒಳ್ಳೆ ಮನುಷ್ಯ ಬಿಡ್ರಿ ಅವ್ರು
ಹ್ಮ್ ನೋಡಿ ಟೈಮಲ್ಲೆಲ್ಲ ಅವ್ರನ್ನ ನೆನೆಸ್ಕೋಬೇಕು
ಹೌದು ಅವಿಂದಲೇ ಎಷ್ಟೋ ನಮಗೆ ಪಾಪ ಯಾರು ಇಲ್ಲ
ಹ್ಮ್ ಮತ್ತೆ ಭಗತ್ ಸಿಂಗು ಇವೆರ ಸ್ವಾತ
ಹ್ಮ್ ಅಯ್ಯೋ ಭಗತ್ ಸಿಂಗ್ ಬಗ್ಗೆ ಕೇಳ್ಬೇಕು ಏನ ಈಗಿರೋ ಎಲ್ಲಾ ಯತ್ಸ ಎಲ್ಲ ಅವರು ನೋಡ್ ಕಲಿಬೇಕು
ಹೌದು
ಅವರಲ್ಲಿರೋ ರೋಷ ಆವೇಶ
ಅ ಗರ ಹಣ್ಣ್ಮಕ್ಕಳಲ್ಲ
ಹ್ಮ ಗಾಂಧೀಜಿನ ಅಹಿಂಸೆಗೆ ಇದು ಮಾಡಿದ್ರಾ ಗಾಂಧೀಜಿ ಅವ್ರನ್ನೆಲ್ಲಾ ಪ ಗಾಂಧೀಜಿನ ಒಬ್ಬೊಬ್ರು ಅಂದ್ರೆ ರೈಟು ಅಂತ ಹೇಳ್ತಾರೆ ಇನ್ನೊಬ್ಬರು ತಪ್ಪು ಗಾಂಧಿಜಿ ಮಾಡಿದ್ದು ಅಂತ ಹೇಳ್ತಾರೆ
ಅತ್ತೆ ಅವ್ರಲ್ಲಂದ್ರೆ ಶಾಂತಿ ಇದೆ ಕೆಲವ
ಯಾವ
ರೋಷ
ಇವ್ರು ಸುಳ್ಳು ಹೇಳ್ಬಾರ್ದು ಹೇಳಿದ್ ಮಾತ ನಡ್ಕೋಬೇಕು ಅಂತೇಳಿ ಗಾಂಧೀಜಿ ಪಪ ನಮ್ಮಅವ್ರೇನೆ ಗಲಿ ಹೇ ಗಲ್ಲು ಶಿಕ್ಷೆಗೆ ಏರಿಸ್ತಾರಲ್ಲ ಒಂದು ಜನನ್ನ ಈ ಭಗತ್ ಸಿಂಗು ಇನ್ನು ಯಾರ
ಹ
ಹಾಂ
ಅವ್ರೆ ಅವ್ರೆ ಹೇಳಿದ್
ಹ್ಮೂ.
ಅಂದ್ರೆ ನನಿಗೆ ಹಿಂಗ್ ಅನ್ಸುತ್ತೆ ಅಂತಾದ್ರೆ ಅವ್ರು ಶಾಂತಿ ನಿಜಾನೇ. ಅಂಗಂತ ನಮ್ ಇವ್ರ್ನ ಅಲ್ಲಿ ಗಲ್ಲಿಗ್ ಏರಿಸ್ತಾ ಇದ್ರು ಕೂಡ ನೋಡ್ಕೊಂಡ್ ಕೂತಿದ್ದು ಅವ್ರ್ದೂ ತಪ್ಪಾಗಿತ್ತು ಅಲ್ವಾ?
ಹಾ ಅದ್ ಅದೇ ಅಹಿಂ ಹ್ಮ್ ಹ್ಮ್ ಹೌದು.
ಹ ಇವರು ಬೇರೆ ಯಾರೋ ಆಗಿದ್ರೆ ಅಷ್ಟು ಅದಲ್ಲ ಸ್ವತಂತ್ ತ್ರ ಕೋಸ್ ಕರ ಅಷ್ಟ್ ಓಡಾಡ್ದಂತ ವ್ಯಕ್ತಿ ಅವ್ರ್ಗೆ ಗಲ್ಲಿಗೇರಸ್ದಾಗ ಅವಾಗ್ ಕುತ್ತಾಗ ಎಂತವ್ರ್ ಚೆನ್ನಾಗ್ ಮೈ ರೋಮಾಂಚನ ಆಗುತ್ತೆ.
ಹ್ಮೂ ಅದು ಗಾಂಧೀಜಿ ಅವರು ಮಾಡಿದಾರೆ ಬಟ್ ಆ ಒಂದು ಇದರಿಂದ ಒಂಥರಾ ಸ್ವಲ್ಪ ಏನ್ನೊ ಒಂಥರಾ ಆಗುತ್ತೆ ಬೇ
ಹಾ ಒಂತರ ಅವ್ರೇ ಅವ್ರ್ ಅಷ್ಟು ಮಾಡಿದಿರೂ ಹೇಳ್ತಾರಲ್ಲ ಜನ ಎಲ್ಲ, ನೂರು ಒಳ್ಳೆದ್ ಮಾಡು ಅದ್ರಲ್ ಒಂದ್ ತಪ್ಪದ್ ಮಾಡು ಯಾರು ಇದು ಮಾಡಲ್ಲ ತಪ್ಪಿ ನಡಿತಾರೆ ಅಂತ.
ಹ್ಮ್ ಏನೋ ಸ್ವಲ್ಪ ಸೌಂಡ್ ಕೇಳಿಸ್ ತ ಇದೆ ತುಂಬ.
ಹಾ ಅದೇ ನನ್ ಕೆಳ್ಗಡೆ ಅಡ್ಗೆ ಮಾಡ್ತಿದ್ದಾರಲ್ವಾ? ಹ್ಮ ಅ ಅಷ್ಟ್ ಅದಂಗೆ ಹಾಸ್ಟೆಲ್ ಅಲ್ಲಿ ಇದ್ದೀನಲ್ವಾ? ಅದೇ ಸೌಂಡ್ ಕೇಳಿಸತಾ ಇದೆ ಕೆಳಗ್ ಆಂಟೆರೆಲ್ಲ ಅಡ್ಗೆ ಮಾಡ್ತಾ ಇದಾರೆ.
ಕಿಚನ್ ಸೌಂಡು.
ಹಾ ಹೇಳಿ
ಹ್ಮ್ ಮತ್ತೆ ಮತ್ತೆನ್ ಗೊತ್ತ ನಿಮ್ಗೆ ಯುದ್ಧ ಮಾಡೋರ್ ಬಗ್ಗೆ ಎಲ್ಲ ಗೊತ್ತಾ ಈ ಸ್ವತಂತ್ರ ಹೋರಾಟಗಾರರು ಹೆಂಗ್ ಮಾಡುದ್ರು ಏನು ಸ್ವಂತ್ರ
ಇಲ್ಲ ಆಗೆಲ್ಲ ಹೇಳ್ತಿದ್ರು. ಹ ಈ ಹಿಸ್ಟ್ರಿಗೂ ನಮ್ಗೂ ಏನ್ ಅಷ್ಟೊಂದ್ ಇದೆ ಇಲ್ಲ.
ಅಲ್ಲಿ ಕೆಮಿಸ್ಟ್ರಿ ಅವ್ರಂದ ಹ್ಮ್
ಈ ಆರ್ಟ್ಸ್ ಅವ್ರ್ನ ಅವ್ರ ನಗ್ಗೆ ಕೇಳಬೇಕು ಚೆನ್ನಾಗಿ ಹೇಳ್ತರ ಅವರೆಲ್ಲ ಅದು ಇದು ಎಲ್ಲಾನು ಯಾವಾಗ ಬ್ಯಾಟೆಲ್ಲ ಬಾಕ್ಸರ್ ಯಾವಾಗ ಆ ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ನಡಿ ತು
ನಂಗೊತ್ತಿಲ್ಲ ನೀವೇ ನಾನೆ ನನಿಗ್ ಗೊತ್ತಿರೋ ಹಂಗೆ ಫಸ್ಟ್ ಯುದ್ಧ ನೋಡ್ದಿದ್ದು ಹ್ಮ್ ಸ ಅದು ನನ್ ಯಾ ಯುದ್ದ ಅಂತಾನೇ ಮರ್ತೊಬ್ ಮೇಡಕ್ಕೆ ಸಾವಿರದ ಒಂಬೈನೂರ ಎಪ್ಪೆಂಟು ಅನ್ಸ್ ಒ ಸಾವರದ ಎಂಟನೂರ ಎಪ್ಪತ್ತೆಂಟು ಅಲ್ಲ ಸಾವ್ರದ ಆರ್ನುರೆಪ್ಪತ್ತೆಂಟು
ಹ್ಮ್
ಹ್ಮ್ ಆಮೇಲೆ ಇನ್ನೊಂದ್ ನೆಡೆದಿದ್ದು ಸಾವಿರದ ಏಳ್ನೂರ ಎಪ್ಪತ್ತೈದರಲ್ಲಿ ಇದ್ ಎರಡು ಮಾತ್ರ ನೆನ್ಪಿದೆ ನಂಗೆ ಹ್ಮ್ ಅವಾಗೆಲ್ಲ ಓದ್ತಾ ಇದ್ದೆ ನೆನ್ಪಿಟ್ ಕೊ ಇವಾಗೆಲ್ಲ ಬಿ ಬಿಟ್ಟಿದ್ದೀನಿ
ಹ್ಮ ಹ ಈಗೆಲ್ಲ ಇದೇ ಓದಕ್ ಒಂಥರಾ ತುಂಬಾ ಅನ್ಸುತ್ತಲ್ವಾ? ಅದಿಕ್ಕೆ ಏನ್ ಮಾಡೋಕ್ಕೂ ಆಗಲ್ಲ.
ಅಂದ್ರೆ ನಾವು ತಿಳ್ಕೋಬೇಕು ಎಲ್ಲಾದ್ರೂ. ಬಗ್ಗೆನೂ ಓದ್ಬೇಕು ಓದಲ್ಲ ಅಷ್ ಟೆ.
ಹಾ.
ಹ್ಮ್ ನೀವೆ ಅಭ್ಯಾಸ ಇಲ್ವ ಬುಕ್ಯೆಲ್ಲಾ ಓದೋದು.
ಹ್ಮ.
ನಿಮಿಗ್ ಬುಕ್ ಓದೋದ್ಯೆಲ್ಲಾ ಅಭ್ಯಾಸ ಇಲ್ವಾ.
ಹ ಇದೇ ಇದೆ ಹ್ಮ್ ಬಟ್ ಇಂಗ್ಲಿಷ್ ಓದ್ತೀನಿ ಕನ್ನಡನು ಓದ್ತೀನಿ ಅ ಆಗ್ ಓದ್ತಿದ್ದೆ ಈಗ ಇಂಗ್ಲೀಷ್ ಓದ್ತಿದ್ದೀನಿ. ಹ್ಮ ನಂಗ್ ತುಂಬ ರಾಮಾಯಣ ಮಹಾಭಾರತ ಈ ಬುಕ್ಸ್ ಓದ್ಬೇಕಂದ್ರೆ ಇಷ್ಟ. ಹ್ಮ್.
ಎಲ್ಲ ಸ್ಟೋರಿ ಗೊತ್ತಾ.
ಯಾವ್ದ್ರದ್ದೇಳು ಆ ಸ್ಟೋರಿ ಗೊತ್ತು ಆಲ್ಮೋಸ್ಟಾಲ್ ಮರ್ತಿದ್ದೀನಿ ಸ್ವಲ್ಪ ನೆನ್ಪು ಇದೆ.
ಹೇಳಿ ನೋಡೋಣ ಕೇಳೋಣ ನ ಓದಿಲ್ಲ ಬುಕ್ಕು.
ದ್ಯಾವ್ದೆಳು. ರಾಮಾಯಣನ ಮಹಾಭಾರತ್ ತನ.
ರಾಮಾಯಣನೆ ಹೇಳಿ.
ಅಯ್ಯೋ ಅದ್ರಲ್ಲಿ ಈಗ್ ನಿಂಗ್ ಹೇಳಕ್ಕೆ ಅವ್ರ್ ನೇಮ್ಸ್ ಎಲ್ಲ ತುಂಬ ನೆನ್ಪಿರ್ಬೇಕಲ್ವಾ ನೇಮ್ಸು ಅಂದ್ರೆ ನೆನ್ಪಿದ್ರೆ ಅದು ಹೇಳುದ್ರೆ ನಿಂಗ್ ಅರ್ಥ ಆಗುತ್ತೆ ಇಲ್ಲಾಂದ್ರೆ ನಿಂಗೆ ಅರ್ಥನೇ ಆಗಲ್ಲ. ಅ ನೇಮ್ಸ್ ಎಲ್ಲ ಸ್ವಲ್ಪ ಎಲ್ಲಾ ಮರ್ತೆ ಹೋಗ್ಬಿಟ್ಟಿದ್ದೀನಿ ಸರಿ ಅವತ್ತಾದ್ರೂ. ಓದ್ಬೇಕು ನಿಜ. ಹ್ಮ್ ಯಾವತ್ತೂ ಓದಿ ಬಿಟ್ ಹಾಕುದ್ರೆ.
ಹ್ಮ.
ಗೆ ಒನ್ ಇಯರ್ ಒನ್ ಇಯರ್ಗೆ ಎರಡ್ ಸರಿ ನಮ್ .
ಹ್ಮ.
ಯಾವತ್
ನಿಮ್ ವಾಯ್ಸ್ ಕೇಳ್ತಿಲ್ಲಾ ಕಂಡ್ರಿ ನೆಟ್ವರ್ಕ್ . ಸರಿತಾ.
ಹಾ ಈಗ್ ಕೇಳುಸ್ತಿದ್ಯಾ. ಹಲೋ.
ಕರೆಕ್ಟಗ್ ಕೇಳ್ಸುತ್ತೆ.
ಆ ಹಾ ಹೇಳು ಹೇಳು.
ಹ್ಮ್.
ಹಾ.
ದಿನ ಓದ್ತಿರಿ ಅಂತೀರ ಇದ್ರಲ್ಲಿ ಬಿಟ್ರೆ .
ಹ್ಮ್ ಆಗ್ ಓತಿದ್ದೆ ಇಗ್ ಇಲ್ಲ, ಇಲ್ಲಿ ಒಂದು ಇದ್ ಬರೆದಿದ್ದಾರೆ ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ವಿ ಡೂ ಇನ್ ದ ಪ್ರೆಸೆಂಟ್. ನಾವ್ ಈಗ ಏನ್ ಮಾಡ್ತಾಯ್ದೀವಿ. ಹ ಅನ್ನೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ ದಂತೆ ನಮ್ ಫ್ಯೂಚರು.
ಹೌದು ಮತ್ತೆ. ಹೌ ಅದಂತೂ ನಿಜ ನಾವ್ ಇವತ್ ಹೆಂಗೆ ನಾವೇನಾದ್ರು ಸುಮ್ಮ್ನೆ ಟೈಮ್ ಪಾಸ್ ಮಾಡ್ಕೊಂಡ್ ಕುತ್ಕೊಂಡ್ರೆ. ಮುಂದೆ ಕಷ್ಟ ಪಡ್ಬೇಕಾಗುತ್ತೆ ಇವಾಗ್ಲೇ ನಾವು ಏನಾದ್ರು ಎಫರ್ಟ್ ಆಗ್ಬೇಕು . ಮತ್ತೆ ಮುಂದೆ ನಮ್ಗೆ ಎಲ್ಪ್ ಆಗುತ್ತೆ.
ಹಾಂ ಹೌದು ಅದು ಕರೆಕ್ಟ್. ಮತ್ತೆ ಇನ್ನೊಂದು ಸಾಧನೆ ಇಲ್ಲದೆ ಸ ತ್ತರೆ ಸಾವಿಗೆ ಅವ್ಮಾನನಂತೆ.
ಹೌದು ಆ ಸಾಧನೆ ಹೋಗ್ಲಿ ನಾವ್ ಅಂದ್ಕೊಂಡಿರೋದ್ ಏನಾದ್ರು ಮಾಡಾದ್ರು ಸಾಯ್ಬೇಕು.
ಹ್ಮ್ ಬಾಗಿಲಿಗ್ ಗೆ ಬಂದವರಿಗೆ ಅವ್ಮಾನ ಮಾಡಬೇಡಿ ಊಟಕ್ಕೆ ಕೂತವರಿಗೆ ಭೇದ ಭಾವ ಮಾಡ್ ಮಾಡಬೇಡಿ.
ಹೌದು ನಿಜ. ಸರಿ ಮಾಡ್ತೀನ್ ತಗೋ ಟೈಮ್ ಇದ್ದಾಗ ಹಾ ಸರಿ.